ಹಾ ಅದು ಕಟ್ಟ ಯಾಕ ನೋಡ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸ್ತೈತೆ ಅದಕ್ಕೆ ಕಟ್ಟಾತ
ಹ್ಮ್
ಏನ್ ಮಾಡತಿ
ಏನಿಲ್ಲ ನೋಡು
ಏನ್ ಸುಮ್ಮ ಕೂತಿ ಏನು ಗಗನ
ಗಗನ ಅಂಕಲ್ ಆಂಟಿ ಏನ್ ಮಾಡತಾರ
ಗಗನ್ ಎವ್ರಿ ಒನ್ ಎಲ್ಲಾರು ಮೊಕ್ಕೊಂಡಾರ್ನ್ನೋಡ ನಾ ಒಬ್ಬಕ್ಕೆ ಸಾಚಿ ಹ್ಮ್
ಅಂಕಲ್ ಇದರ್ಬೇಕಲ್ಲ ಅಲ್ಲೇ
ಮಕ್ಕೊಂಡಾರ್ ಪಪ್ಪಾನು
ಏನ ಜಲ್ದಿ ಮುಕ್ಕೊಂಡಾರಲ್ಲ
ಹೂ ಲೇಪ ಇವತ್ತ ಜಲ್ದಿ ಮುಕ್ಕೊಂಡರ
ಹ್ಮ ಮಾವಿನಕಾಯಿ ತಿನ್ನೋನ ಬಾ ಹೌ
ಹೊಡಿ ಹೊಡಿ ಹೊಡಿ ನೀ
ಅಪರೂಪಕ್ಕ ತಿಂತೀವಿ ವ ನೀವೇನು ದಿನ ತಿಂತಿರಿ
ಹೊಡಿ ನೀ ಅದಕ್ಕೆ ಏ ಅನ್ ಯಾರ ಶ್ರಯಿ ಕಾಲ್ ಕಟ್ ಆಯ್ತ್ಲಾ ಮತ್ತೆ ಮತ್ತ್ ಫಸ್ಟ್ ಇಂದ ಏನಿದ ಏ ಅಪ್ಪೋ
ಹಾ ಕೊುಲ್ಲ
ಶ್ರೈ ಎದು ಕಟ್ ಮಾಡಿದೀ ಮಾಡಿದಿ
ಅದು ನೆಟ್ವರ್ಕ್ ಹೋತಾ ನಾ ಏನ್ ಮಾಡ್ಲಿ ಹಾ ಇವುಂಗೆ ನಿಂಗ ಅಡ್ಗೆ ಏನೇನ್ ಮಾಡಕ್ ಬರ್ತೈತಿ
ಅಡ್ಗಿ ಎಲ್ಲ ಮಾಡ್ತೀನಿ ನೋಡಲೇ ನಾ ರೊಟ್ಟಿ
ರೊಟ್ಟಿ ಒಂದ್ ಬಿಟ್ ಎಲ್ಲ ಮಾಡ್ತಿ ಮಾಡ್ತಿ ಒಂದ್ ಎರಡು ರೆಸಿಪಿ ಹೇಳ ಮಗಳ ನೋಡಮ್
ಹ್ಮ್ ವೇಟ್ ರೆಸಿಪಿ ನಾ ಈಗ ನೂಡಲ್ಸ್ ಮಾಡೋದು ಕಲ್ತ್ ತಿನಿ ಲೆ
ಏನ್ ಮಾಡದು ಕಲ್ತಿ ನೂಡಲ್ಸ್ ವ್ಹಾವ್ ಹೌ
ಹ್ಮ್
ನೂಡಲ್ಸ್ ಮಾಡಕ ಬರಂಗಿಲ್ಲ ನಿಂಗ ನಾ ಮಾಡ್ತೆ ನಮ್ ಗುಂಡ್ಯ ಮಾಡ್ತಾನ
ಏಯ್ ಹಂಗಲ್ಲ
ಹಾ ಹೆಂಗ
ಅದು ಥರ್ಟಿ ರುಪೀಸಿಂದು ಒಂದ್ ಪ್ಯಾಕ್ಕೆಟ್ ಸಿಕ್ತೈತಿ
ಹ್ಮ್
ಮ ಸಿದು ಹಕ್ಕ ನೂಡಲ್ಸ್ ಮಸಾಲ ಸಿಕ್ಕ ಹಾಕಿ ಎಲ್ಲ ಹ ಮಸ್ತ್
ಹ
ಎಕ್ಸ್ಪ್ರೆಸ್ ಮಾಡಿ
ಹ್ಮ ನೀ ಮಾಡುದ್ರ ಏನ್ ಸರ್ದ ಗೊತ್ತ್ ನಂಗಲು ಹಾ ವಿನೋದ ಹಂಗಿ ನೀವ್ ಮಾಡುದ್ರಾಗ ಏನ್ ಸೇರರ್ಬೇಕು ಗೊತ್ತು ನಂಗ
ಹೇ
ಬಂದಾಗ ದೋಸಾ ಕೊಟ್ಟಿದಲ್ಲ ದೋಸಾ ಕೆಂ ಚಟ್ನಿ ಸೈಕ್
ಚೆನ್ನಾಗಿತಯಾ
ಕೆಂ ಚಟ್ನಿ ಅಂತವಾ ಫ್ಲೇವರ್ಲಿ ಇನ್ನ ನೆನ್ಸ್ಕೊಂಡ್ ತಿನ್ಬೇಕು ಅನ್ಸತತಿ
ಕೆಂಪು ಚಟ್ನಿ ಚಲೋವತ್ತು
ಹೌ ಹ
ಮತ್ತ ಮತ್ತೆ ಲೇಚಾನಲ್ ಚರು
ಮತ್ತೆ ಯಾವಗ ಬರುದಿ
ಪೇಪರ್ ಮುಗೇನ ಊರಿಗೆ ನೋಡ್ ಜಂಪು ಸಮ್ಮಿಶ್ರ ಸಮ್ಮಿಶ್ರ ಒಂದ ಅದಾವ ಅಲ್ಲ ಅವಾವು ನ್ ಒಂದ್ ಸ ಇಟ್ಟು ತಲಿ ತಲಿ ಚೆನ್ನಾಗತ್ ನೋಡಪಾ
ಹೌದದು ಮತ್ತ ಇನ್ನೊಂದ್ ಏನಂದ್ರ ನಮಬ್ ಜಲ್ದಿ ಮುಗಿದವಲ್ಲಿ ಆಬ್ ಶೆಡ್ಯೂಲ್ ಹಾಕ್ಯಾರಲ್ಲ ನೋಡಿನ್
ಲಾಬ್ಪ ನೋತದರು
ಲ್ಯಾಬ್ ಅಂದ್ರೆ ಸಿಕ್ಸ್ಟೀನ್ ಟು ಟ್ವೆಂಟಿ ತ್ರಿ ಎ ಕಂಪ್ಲಿಟ್ ಆಗ್ತವು
ಏ ಇಲ್ಲ ಹಾಸ್ಟೆಲ್ ಇರ್ಲಿಏನ್ ಹೇಳತ್ತ ಸಿಕ್ಸ್ಟೀನ್ ಟು ಟ್ವೆಂಟಿ ತ್ರೀ ಅಂದ್ರು
ನಾನ್ ಏ ಹೇಳಿದ್ದ ಟ್ವೆಂಟ ಫೈತನ ಟ್ವೆಂಟ ಟ ಟ್ವೆಂಟಿ ವ್ ತನ ಲಾಸ್ಟ್ ಮಾಡ್ತಾರಂತ ಹೇಳ್ದ ಅಂತ ರಾಗ ನಂದು ಮಜಿ ಒಳಗ್ ಅಂದ್ರೆ ನನ್ ಸೆಕೆಂಡ್ ಲಾಬ್ ಬರ್ತದ ಅಷ್ಟೇ ಟ್ವೆಂಟಿ ಒಳಗ್ ನ ಬಿಡ್ತದೆ ನನ್ ಲ್ಯಾಬ್ನಲ್ಲಿ
ಇಲ್ಲೇ ಲ್ಯಾಬು ಜಿಪಿ ಏನು ಸಂಬಂಧ ತಾಂಗಿಲ್ಲ ನಮಗೂ
ಹರಿ ನಂದನ ಎಸಿ ಹಾಕು ಎದಲೀ ಎಕ್ಸಾಮ್
ಹ್ಮ್
ಹಾ ಮತ್ತ ಹಂಗೆ ಇರ್ತವ ರೋಲ್ ನಂಬರು ನೀನ್ ರೋಲ್ ನಂಬರ್ ಎಷ್ಟು
ಇಪ್ಪತ್ತೆರಡು
ರೋಲ ಪರ್ಲಿ ಸಧು ಯು ಎಸ್ ಎನ್
ಅಂಗ ಇಪ್ಪತಾರಲ್ಲ
ಯುನಿವರ್ಸಿಟಿನಮ್
ವಾ ವಂಡಿಯಯ ಐ ಎಸ್ ಟ್ವೆಂಟಿ ಫೋರ್
ಐ ಎಸ್ ಟ್ವೆಂಟಿ ಫೋರ್
ಟ್ವೆಂಟಿ ಟು
ಹ್ಮ ಹ್ಮ್
ಅಂದ್ರೂಪ ನಮ್ ಜಲ್ಿನ ಆತವಲ್ಾಬ್ ನಮ್ಮಲ್ ಹೆಂಗ್ ಮಾಡ್ತ ತರ್ ಗೊತ್ತಾ ಒಂದಿನ ಸಿ ಎಸ್ ದೋರು ಒಂದಿನ ಎಸ್ವರು ಒಂದಿನ ಇವ್ರು ಒಂದಿನ ಇವರು ಅಂತ ಹಂಗ್ ಮಾಡ್ತಾರೆ
ಹ್ಮ
ನ ಜಲ್ದಿ ಆಗ್ ಜಲ್ದಿ ಆ್ರರುಯ ಒಂದ್ ಸ್ವಲ್ಪ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ
ಹ್ಮ
ಹಂಗಗೆ ್ರಸ್ಸಂಗವು ಹಾ
ಚಲೋದ ಗತ್ತು ಎರಡು ಚಲೋದ
ಮಂಗ್ ವೈಟ್ ಕಾಸತ್ ಅ ರೇ ಬಾಳ
ಅದು ಪನ್ಕುಲ್ ಚಂದರ್ ಮಸ್ತ್ ಕಪ
ಹ್ಮ್
ಪಿಂಕ್ದು ಚಂದ್ ಐತಿ ಬಟ್
ಹ್ಮ್ ಎಂಬ್ರಾಯಿಡ್ ವರ್ಕ್ ಚಲೋಐತಿ ಬಟ್ ಆ ಸೈಡಿಗ್ ಕಟ್ಟಿರ್ಬೇಕು ಅನ್ಸ್ತಪ ನಂಗೊಂದ್ ಸ್ವಲ್ಪ
ಹ್ಮ್ ಚಲೋ ನೀ ಹ
ಚಂದ ಕಾಣ್ತತಿ ನೋಡ್ಬೇಕ್ ತಗೊಂಡ್ ಟ್ರಯಲ್ ಮಾಡಿದ್ನಾಗ ಗೊತ್ತಾಕತ್ಲಾ ಹೆಂಗ ಏನು
ಹ್ಮ್ ಹೌದು ಬಿಡು ನಿ ಇದ್ರ ಮಯಮ ಮಯ ಬಿಡಿಸ್ಬೇಕಟ್ಟು
ಎಕ್ಸೈಸ್ ಅದು
ಅಂದರು
ಹಾ ಅಂದ್ರೂ ಹಡಿಸಬೇಕಕ್ ನೀನ್್ ಬಟ್ಟಿ ಅರ್ಧ ಬಟ್ಟಿನೇ ಹಿಡಿದ್ರಾಗ ಹೊಕ್ಕ ಅವ್ಲಿ ರೊಕ್ಕ ಅರ್ಧ ಸುಮಾ ಬಡ್ದಂಗ ಆತ ತಗೊಂಡಿಲ್ಲ ನೀ ಮತ್ ಯಾವ್ ಬಟ್ಟಿ ಕೌ
ಕೊಂಡಿಲ್ವಿಪಾ ಸಾಕಾಯ್ತು
ಏನ್ ಸಾಕತ್ ದಿನ ಒಂದೊಂದ್ ತಗೋತಿ ಮತ್ ಏನ್ ಸಾಕಾಗುದಲ್ ಮತ್ತೆ ಅಂಗ್ ತಗೊಂಚ್
ಹ್ಮ್
ಮತ್ ಗಂಗಿ ಈಕಿ ಪೂರ್ತಿ ಮತ್ ಈಕಿ ಸಾನಿ ಫೋನ್ ಹಚ್ಚಿದ್ರ
ಕಿನೇ ಯಾರ
ಗಿಡ್ಡಿ ಅಚ್ಚಿಲ್ಲೇನು?
ಇಲ್ಲಲ್ಲೇಪ ಇಲ್ಲೇ ಮೆಸೇಜ್ ಮಾಡಿದ್ರು ಇಬ್ರು.
ಸ್ಪೂರಿ ಮೆಸೇಜ್ ಸ್ಪೂರಿ ಮನೆ ಹಾ ಸ್ಪೂರಿ ಮನ್ನೆ ಮೆಸೇಜ್ ಮಾಡಿದ್ಳ ಗಿರ್ಡ್ಡಿನು ಅವತ್ ನಿನ್ ಜೊತೆ ಮಾತಾಡತಲ್ಲ ಅವತ್ ಅಷ್ಟೆ ನೋಡ ಮತ್ ಹಚ್ಚೆ ಇಲ್ಲ ಸ್ಪೂರಿಗ್ ಫೋನ ಗಿಡ್ಡಿಗಿ ಹ್ಮ್
ಮತ್ತ ಏನ್ ಹೆಂಗ್ ನಡದೈತಿ? ಪ್ರಿಪ್ರೇಷನ್ ಎಕ್ಸಾಮಿಗೆ?
ಕವಲಡ ಮಾರೆ
ಓದಿ ಅಲ್ ಒಂದ್ ಸಬ್ಜೆಕ್ಟ್ ಆರೆ ಸಾಕ್ ಮತ್ತೆ ನಾ ಇನ್ಯಾವ ಸಬ್ಜೆಕ್ಟ್ ಓದಿಲ್ಲಕ್ಕ
ಮತ್ತ
ಈ ಒಂದ್ ಇಲ್ ಒಂದ್ ಸಬ್ಜೆಕ್ಟ್ ಹೋದೇನೆ ಅಂತ ಮಂಗ್ಯಾ ಮಾರಕ್ತ್ಯ
ಒಂದ್ ಸಬ್ಜೆಕ್ಟ್ ಅಲ್ ಹೋಗಿಲ್ಲ ಎಲ್ ಪೂರ ಹಾಂ
ಆ
ಏನಂದಿ? ಏನಾರ ತಿಯಾ
ಇಂಜಿನಿಯರಿಂಗ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಹೋಗಿನಿ ಅಂದಲ್ಲ ಅದಳೆ
ಹ್ಮ್
ಮತ್ ಮತ್ ಓದಿಲ್ಲತ್ ಅಂತಿ ಓದಿನತ್ತ ಒಂದಸತಿ ಅಂತಿ ಓದಿಲ್ಲತ್ ಒನ್ಸತಿ ಅಂತಿ
ಯೋಗ ಉಚಿ
ಹೊಡೆದಾಡಿಗ ನಿತ್ಯೆ ಜಗ್ಳ ಮಾಡ್ಕೋತು
ಇಲ್ಲ ಜಗ್ಳಯೇನ್ ಆಡಲ ನಾನ್ ಗುಡ್ ಗರ್ಲ್ ಅದೀನಿ.
ಹೌದುವ ಅದಿ ಕೆ ಇಲ್ಲಿ ತನ ಬಂದಿ
ಕ್ಕ ನೋಡು
ಮತ್ತ
ಮತ್ತೆ ಹೇಳ್ಬೇಕ್ ನೀನೇ
ಈ ಲ್ಯಾಪ್ಟಾಪ್ ಒಳಗ್ ಫೋಟೋಸ್ ಡೌನ್ಲೋಡ್ ಮಾಡ್ಕೋಳೋಕೆ ಬರಲ್ಲ ನೋಡ್ ಲ್ಯಾಪ್ಟಾಪ್ ಒಳಗ ಫೋಟೋಸ್ ಡಂಪ್ ಮಾಡ್ಕೊಳಕೆ ಬರತಿಲ್ಲ ಪೆನ್ ಡ್ರೈವ್ ಒಂದಿಲ್ಲ ನಮ್ ಕಡೆ
ಇನ್ನು ಲ್ಯಾಪಟೋ ಫೋಟೋಸ್ ಎಲ್ಲ ಲ್ಯಾಪ್ಟಾಪಿಗ್ ಹಾಕತಿ
ಹಾಕ್ಬೇಕಂತೈತಿ
ಲ್ಯಾಪ್ಟಾಪಿಗ್ ಹಾಕ್ಬೇಡ ಲ್ಯಾಪ್ ಪ್ಟಾಪ್ ಇಂದು ಲಾಪ್ಟಾಪ್ ಪ್ಪಿಗೆ ಪೆನ್ ಡ್ರೈವ್ ಹಾಕಿ ಪೆನ್ ಡ್ರೈವಿಗ್ ಹಾಕ್ಕೋ
ಇಟ್ಕೋತೀನಿ
ಹ್ಮ್ ನಂದರಿ ಎಷ್ಟು ಡಿಲೀಟ್ ಮಾಡೇನ್ ಗೊತ್ ನ ವೀಡಿಯೋಸ್ ಅದು ಇದು ಅನ್ಕೊಂಡ್ ಮತ್ ನಾವ್ ಎವ್ರಿ ಟೈಮ್ ಮಾತಾಡ ಸ್ಕ್ರೀನ್ ರೆಕಾರ್ಡ್ ಮಾಡ್ತೇವದ್ರಾಗ ಎಷ್ಟು ಡಿಲೀಟ್ ಮಾಡ ಸ್ಕ್ರೀನ್ ರೆಕಾರ್ಡ್ ಇಷ್ಟು ಯಾವ್ದ ಯಾವ್ದ್ ಅಂದ ಕ್ಲಿಯರ್ ಕ್ಲಾರಿಟಿ ಇದ ಇಟ್ಕೊಂಡು ಉಳ್ದಿದ್ದ್ ಆಲ್ಮೋಸ್ಟ್ ಡಿಲೀಟ್ ಮಾಡ್ದೆ ಹಾ ಅಂದ್ರೆ ನಾವ್ ಮಾತಾಡ ಹಂಗ ಮಾಡ್ಕೊಂಡ್ ಇಟ್ಕೊಂತೇ ನ ಒಂದ ಇಷ್ಟ್ ಫನ್ ಮೂಮೆಂಟ್ಸ್ ತಾವ್ ಬಾಳ್ ನಗಾಡ್ತಿದ್ದೆವು ಮಾಡದ ಹ್ಮ ಆಲ್ಮೋಸ್ಟ್ ನಾಮೋ ಸ್ಕ್ರೀನ್ ರೆಕಾರ್ಡ್ ಅಂದ್ರೆ ನಾವು ನಾಲ್ಕು ಒಂದ ಮಾತಾಡ್ತಾರ್ತೀವಲ್ಲ ಹಾಗ ಹಂಗೆ ನೀನ್ ಗಂಗಿ ಜೊತೆನೆ ಗಂಗೆ ಹೆಸರು ಹೇಳತೇನ್ ನೋಡ್ ನಾ ನೀನ ಸ್ಪೂರಿ ಗಿಡಿ
ಹ್ಮ್
ಹ್ಮ್ ಹ್ಮ್
ಮತ್ತ
ಏನಿಲ್ಲಪ್ಪಾ ನೀನೇ ಹೇಳ್ ಬೇಕ್ ನೋಡೆಲ್ಲಾ ಏನ ಇಲ್ಲ ನಮ್ ಕಡೆ ಸುದ್ದಿನೇ ಇಲ್ಲ
ಯಾಕ್ ಸುದ್ದಿನೇ ಇಲ್ಲತ್ತೀವಾ
ಏನ್ ಸುದ್ದಿ ಅದ ಹೇಳಿ ನಿಮ್ ಅಷ್ಟ್ ಏನ್ ಸುದ್ದಿ ಅದ್ ಹೇಳಿ ನೀವ್ ನೋಡ್ ಆ ಕಟ್ ತಿರುಗಿ ಕಟ್ ತಿರುಗ ಮನಿ ಊಟ ತಿನ್ನ ಮಾಡ ನಾವೇನ್ ಇದ ಹಾಸ್ಟೆಲ್ ತಿನ್ನ ಆ ಕಡೆಲ್ಲ ಹಾಸ್ಟೆಲ್ದಾಗೆ ಬೀಳ್ ಚಂದ
ಯವ್ವಾ ಯವ್ವ ಯವ್ವ ಯವ್ವ ಯವ್ವ
ಹ್ಮ್ ಹ್ಮ್ ನೀವು ಮನ್ಯಾಗಿದ್ದವ್ರ್ ಹೇಳ್ಬೇಕ್ ಏನ್ ಸಮಾಚಾರ ಸುದ್ದಿ
ಹಾಂ ಏನ್ ಬೇಕ್ ಯಾವಾಗ್ ಬೇಕ್ ಯಾವಾಗ್ ಬೇಕ್ ಅದ್ ಮಾಡ್ಕೊಂಡೆ ಏನ್ ಬೇಕ್ ಅದ್ ಮಾಡ್ಕೊಂಡ್ ತಿಂತಿವ್ ನೋಡ್ ಈಗ್ ನಮ್ ಹಸುವಾಗೈತ್ ಏನ್ ತಿನ್ನೋದ್ ನಾವು ಯಾರಿಗ್ ಏನ್ ಹೇಳುದ್ರು ಯಾರು ಏನ್ ಮಾಡ್ಕೊಡಾ ಗಿಲಿಲ್ಲಿ ನೀಯಾದ್ರೂ ಸೀದ ಕಿಚನಿಗ್ ಹೋಗ್ತಿ ಮಾಡ್ಕೊಂತಿ ತಿಂತಿ
ಹಾ ಗೊತ್ ತ್ತಲ್ಲ ನೀನ್ ಎರ್ಡ್ ವರ್ಷ ಹಾಸ್ಟೆಲ್ದಾಗ್ ಇದ್ದಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್
ಹೌದುವ ಒಂತರ ಆಗದು
ಹಚ್ತಲೆ ಬಾಯ್ ಬಾಯ್ ಬಾಯ್
ಬಾಯ್ ಬಾಯ್